ಹಲೋ.
ಹಾ ಅಭಿಷೇಕ ಊಟ ಹಾ ನಾವೇ ಹೇಳ್ರಿ. ಹಾಗೇ ಅಪ್ಪಾ ನಮ್ದು ಈ ಸಲ ಈ ಒಂದ್ಸಲ ಒಂದ್ಸಲ ಅಟ್ಟೆ ಮಾತಡಿ ಅಲ್ಲ ಈ ನಂಬರ್ನ
ಈ ನಂಬರ್ಗೋ ಈ ನಂಬರ್ ಬ ಚೆ ಇದ ಫಸ್ಟ್ ಟೈಮ್ ಅನ್ಸತ್ತ.
ಫಸ್ಟ್ ಟೈಮ ಅನಾ ಹಾ ಹಾ ಹಾ.
ಫಸ್ಟ್ ಟೈಮ್ ಬಸ ಈ ಸತಿ ಹಚ್ಚಿದ್ದ ನೀನ
ಒಳ್ಳೆ ಎಸ್ ಕುಂತಾವ ಏನ್ ಒಳ್ಳೆ ಇಲ್ಲ.
ಹಾ ಒಳ್ಳೆ ಅದ ಅವ್ರನೇನ ಚೇಸಣ ಮಕ್ಕ ಮಾಡ ಏನ ಅವರು ದಡ್ರ ಇರ್ಬೋದು ಆದ ಕಲ್ಲ ಕಾಲ
ಹೌದ ಬಡ ಅದ ಕರೆ ಐತಿ.
ಮತ್ತ ಚಂತನ ನೀನ್ ಇದು ಮಾಡಿದೀರ
ಇಲ್ಲ ನೀ ಟಾಸ್ಕ್ ಮಾತಾಡಿದ್ದಿ ಅಂದ್ರ ದೌಡ್ ದೌಡ್ ಅವೇನ
ಹ್ಮ.
ಹಾ ಮಾತಾಡಿ ಶಾರ್ಟ್ ಟನ್ ನೀನು ಎಷ್ಟ್ ಟಸ್ಕ್ ಕಂಪ್ಲೀಟ್ ಆಗಿವಾ ಮತ್ ಕಿರಣನ್ ಜೊತೆ ಮುಗಿಸಿದೇನ
ಕಿರಣನ್ ಜೊತೆ ಮುಗಸಿಲ್ಲೊ ಮಾರಾಯ ಆವತ್ತ ಆಚ್ಚಿದಫುಲ್ ಬಿಸಿ ಇರ್ತಾನ ಈಗ ಚಂಗಿಲ್ಲವಾಗ ಓದೋದ ಇರ್ತೈತಿ ಈಗವ
ಏನ್ ಓದ್ತಾರತನಪ್ಪಾ
ಕ್ಲಾಸ್ ಕ್ಲಾಸ್ಗೆ ಸೊಕ್ಕಂನೆ ನಿನ್ನಹೌನು
ಎಲ್ಲಿ ಉಂಟನು ಕ್ಲಾಸ್ ಗೆಲ್ಲಿ ಉಂಟಾನು ಬ್ಯಾಂಕ್ನೇ ಅಡ್ಡದಕಾತನು ಬ್ಯಾಂಕ್ ಹಾ
ಹಾ ಜೀವ ಜೀವ
ಹಾ ಬಾಸು ಹೇಳು ಬಾಸು
ಹೇಳ ನೀನೆ
ಬ್ಯಾಂಕಿಗೆ ಅಡ್ಡಡಕತಿದ್ದೆ ನೆ
ಇನ್ನ ಬ್ಯಾಂಕ್ನಗೆ ಅಂದೇ ಹಚ್ಚಿದ್ದೆ
ಎದ್ದುಕ್ಕೋ ಇನ್ನ
ಏನ್ ಆಮೇಲೆ ಇನ್ಕಮ್ ಕಾಸ್ಟ್ ರಡಿ ಇಲ್ಲ ಇನ್ಕಮ್ ಕಾಸ್ಟ್ಗ್ ಒಂದಿನ ಬರ್ಬೇಕು ಅನ್ನಕತಿದ್ದ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಅಪ್ಲಿಕೇಶನ್ ಪೊಲೀಸ್ ಆಗಿ ಬರ್ತ ನೋಡ ಪೊಲೀಸನೇ
ಹ್ಮ್
ಹ್ಮ್ ನಿಂದ್ ಎಲ್ಲನ
ಗಾಡಿ ಇದೆ ಫೋನ್ ಮಾಡಿಬಿಡೋಣ ಫೋಟ ತೋರಿಸಬಿಡೋದೆ
ಅದ್ರೊಳಗ ಎಡಿಟ್ ಮಾಡಿಬಿಡ ಅಂತ ಪಿ ಎಸ್ ಐದು ಎಡಿಟ್ ಎರಡು ಸ್ಟಾರ್ ಕಾಣಂಗ ಮಾಡಿಸ್ಬಿಬಿಡು ಚಾಟ್ ಜಿಪಿಟ್ ಗೆ ಹಾಕಿ
ಸರ ಬಿಜಾಪುರ್ಗೆ ಪಿ ಎಸ್ ದನ್ರಿಅನ್ನೋದ
ಬಿಜಾಪುರ್ ಗೆ ಕೈಯಾರಿ ಸರ್ ಆ ಅನ್ನೋದು
ಈಗ ಪಿ ಎಸ್ ಐ ಪೂರ್ಪೇಸ ರಿಸರ್ ಏನ್ ರಿಸರ್ವ ಬಿಟ್ರಿ ಅನ್ನೋದಾಗ
ಹಾ
ಕಿರಣ ಅನ್ನದ ಅಂದ್ರೆ ಬಸ್ ಆವನಾಅವೊನ ಹ ಬಸುಮತ್ತ ನೀನ್ ಏನಪ್ಪ ಸಿವಿಲ್ ಇಂಜಿನಿಯರ್ ಆದ ಬೋಪಾಕ್ಕಿರ ರಾಜ
ನಿನ್ ಲೇ ನಮ್ಮ ಊರಗ ನನಗೆ ಅಕಿತ್ತ ದೊಡ್ಡ ದೊಡ್ಡ ಕಲ್ತಾರ್ ಅದಾಲ್ರೆ
ಹೇ ಅವನೋನು
ಮೊನ್ನೆ ಟಾಪ್ ಫೈವ್ ಪರ್ಸೆಂಟೇಜ್ ಇದು ಕೊಟ್ಟಾರ ಟಾಪ್ ಫೈವ್ ಒಳಗೆ ಇಂಜಿನಿಯರಿಂಗ್ ಇದ್ರಾಗಂತ ಇದು ಸೈಂಟಿಸ್ಟ್ ಇದ್ರಾಗ ಕೊಟ್ರ
ಹ್ಮ್ ಹ್ಮ್ ಬಾಸು ನಿನ್ನ
ಹ ಹೊ ಇಟ್ಟೇ ನವು ಏನಂದ್ರ ಇದು ಏನಐತಪ್ಪ.
ಪಾಂಡಿಚೆರಿ ಬಸ್ ಮರ ನೀ ನೀಗ ಪಾಂಡಿಚೆರಿ ಬಸ್ ನೀವ್ ಮನಕಾದ್ ಬರ್ಲ ಅಂತ ನೀಗೆ
ಅನ್ಕೆತ್ ಬಾರ ದೊಡ್ ಡೌಟ್ ಹ್ಮ್. ಸ ಹಾ ಡೌಟ್ ಆ ಅವ ನ್
ರಾಮ್ ಉದುಕಯನಾ ತಿರುಪತಿಗೆ
ರಾಮ್ ತಿರುಪತಿ ಅ್ದನಪ್ಪಾ ಕಾಳಳ.
ಹ ಹ
ಕರ್ ಜೊತೆ ಅದುಬುಟಾನ.
ಯಾವ ವಿನಾಯಕ್ಕೆ.
ವಿನಾಯಕ್ ನಗನೂರ್.
ಅಯೋ ಅವ್ ಜೊತೆಗನಾನ
ಹ ಅವ್ರು ಅಲ್ಲಿಗ್ ಹೋಗ್ಯಾರ ಈ ಕಡೆ ಉಡುಪಿ ಈ ಕಡೆ ನಮ್ಮ್ ದಸ್ಪಾಕ ಅಭಿಷೇಕ ಅವ್ರರುಂದಂದು ಟೀಟಿ ಮಾಡ್ಕೊಂಡ್ ಅವ್ರು ಇದ್ದಾರಪ್ಪ ಎಲ್ಲೆಲ್ಲ ಸುತ್ತ ಹೊಡಕತ್ತಾರ ಅವ್ರರು ಬಲ್ಲಲೆಟ
ಹ್ಮ ಮತ್ತತ್ ನಾನ್ ಬಾಯಾಗ ಅದಾಯತ್ ನೋಡ್ತು ಹಸ್ಬಕ್ ಅಂದಾಯತ ನೀನ ಹೇಳಿದೆ
ಅಸ್ಪಕ ಅಭಿಷೇಕ ಮಜ್ಜಗಿ ಮನೋಜ್
ಹೌದ ಹೌದೌದೌದು
ಬಾಳ ಅವು ಬಾರಿ ಬಾರಿ ರೀಲ್ಸ್ ಮಾಡಿದ ಅದು ಮಾಡಿದ ಭಾರಿ ಮಾಡಕ ತ್ತವು
ಮಾಡ್ತಾರ ಮತ್ತ ಲಾಸ್ಟ್ ಐತ್ರಿ
ಮತ್ ನೀ ಏನ್ ಮಾಡ್ತವಿ ಸೆಂಟರ್ತಾನ ಅದ್ಕಲ್ಲ ಆಯಕದ ನೀನ್
ಹ ನೋ ಮ್ರ ಅದಕ್ಕಲ್ಲ ಹಾಕದ ನೋ ಮ್ರ ಆತಿಲ್ಲಾ
ಹಾ ಅದ ನಿಮ್ಮ ದ ಒಂದ್ ಆಾಕಿನ ಗ್ರೂಪ್ನಾಗ ಟಾಸ್ಕ್ ಕೊಡ್ತಾರ ಅನಕತ ಅದು ಹೆಂಗಿದ್ರೆ ಎಲ್ಲ ಇದು ಮಾಡಿ ಅ ಪ್ರೊಪೈಲ್ ಟಾಸ್ಕ್.
ಎಲ್ಲಾ ಎಟು ಜಡ್ ಮಾಡೇ ನಿನ್ ಹೇಳನಿ.
ಮಾತಾಡ ಅದಕ್ಕಚ್ಚೆ ಬರ್ತೈತಿ ಅದೇ ಅಂತ ಸಂಬಂಧ ಇಲ್ಲ.
ಕಚ್ಚಿದೆ ಬರ್ಲಿಲ್ಲದ
ಏನಂತೇತಿ
ಅದು ಸರ್ವರ್ ಯಾರರು ಅದು ಯಾರಾರರು ಬರತ್ತ
ಹ ಏನಲ್ವ ಮರ ಬರ್ತೈತಿ
ಹಸ್ತೀ ನ ಮರ ಹಸ್ತೀನಿ ಈಗ ಹಸ್ತೀನಿ ಅದಕ್ ಬಿಡ್ತ ನಾನ ಎಲ್ಲಾ ಅಸ್ತ ನೀಗ ನಾನು ಪಾಪ ನ ಮೌನ್ ಜೊತಿ ಮಾತಾ ಕೊಂಡ ಕೊಂಡರ್ಲ
ಹಾ ಕುಳಂದರು
ಬೆಂಗ್ಳೂರ್ ಬಸ್ಸ ನಮ್ದು ಏ ತಿಳಿಯಲಕೇತ್ತು ಮ್ರ ನಂದ ಏನ್ ನಂದ ನ ಜೀವನಲ್ಲ ಅಪಡಸ ಒ ಹೊಟ್ಟ
ಅದ್ಕ ಅವಸರು ಮಾಡಬಾರ್ದನ್ನವ ನಾನ
ಏನೈತ್ಲ ಈಗ ಅಟ್ಟೆಲ್ಲಾ ಹಿಂದ ಬಿದ್ರನ ಅವರು ಇಲ್ಲ ನತಾರ
ಅವಸರ ಆಟ ಅವಸರ್ ಮಾಡ್ಬಾರ್ದು
ಕಿವ ಅಂದ ಮತ್ತೀ ಈಗ ಇಲ್ಲಿ ಅಪ್ಡೇಟ್ ಇ ಅಂತ ಮೆಸೇಜ್ ಹಾಕ್ಯನಾ
ಹಾ
ಅವ ನಾನ್ ಬಿಟ್ರನು ಅವ ನನ್ ಬಿಡಲ್ಲ ನಾಗ ಬಿಟ್ಟ್ರ ನಾ ಬಿಡಲ್ಲ ಅವ್ನ
ನಾ ಪಫೋನ್ ಆಯತಲ್ಲಗೆ ಕ ದ ಒಂದು
ಈಗ ಹಚ್ಚಕತಾನ ಏನ್ ಮತ್ತ
ಎಲ್ಲಪ್ಪಾ ಮೊನ್ನೆ ಹಚ್ಚಿದ್ದ ಒಳ್ಳೆ ಹಚ್ಚಿಲ್ಲವ ನನಗ
ಮಸು ನೀನ್ದೇನಪಾ ನಡೀತಿದ್ದಿ ದೊಡ್ ದೊಡ್ಡ ಆಫರ್ ಬರ್ತಾವು ಅವ ನಮ್ಮ್ ಮಾನ್ ಕಂಪ್ನಿ ಎದ ಬೇಡ ಅಂತ ಗೊತ್ತಾನ ನೀ ಮೂರ್ ತಿಂಗ್ಳ ಇದ್ದು ಓಡಿ ಬಂದ್ಬಡ ಓದ್ ಓಡಿ ಬಂದ್ರ ನಾನ ಹೋಗನ್ ಮಾತ್ ಬರತ್ತ ಏನ್ರೀ ಅಂತೋರ ಜೊತಿ ಎಂತವ್ರಗ ಹೇಳಿರ ಎ ರೀ ಅಂತಂದ ಅವ್ರ ಕಂಪ್ನಿ ಅವರು ಅಂದೇ ಅಂತಾರ ಅವೋಗ ಅವ ಅವ ನಮ್ಮ ಮಾವನನತಾನ ನೀನು ಯಾರೋ ಸುಮ್ನೆ ದೂರದ್ ರಿಲೇಟಿವ್ ನಾನ ಎಲ್ಲಾ ಮಾಮ ಯ ಮಾ ನಖಲ್ವ ಬಡಾ ಹ ಸುಮ್ಮ ಪರಿ ಸರಿ ಸರ ಅಷ್ಟೇ ಅವರು ಹೇಳಿದ್ರು ಅವ್ರ ಪರಿಚಯ ಮೇಲ್ ಬಂದವ್ರಿ ಅಂತ ಅಷ್ಟೇ ಹೇಳು
ಹಾ
ಹ್ಮ್ ಏನು ಮಾತಾ ಬೇಡ ಅಂತಂದ ಹೇಳಿದ್ದಾವ್ ನ ಮಾವಗೆ
ಹಾ
ನ ಅದಕ್ಕೆ ಸುಮ್ಮಿ ವರೇಶ್ ಗಾಣಗಿರರಿ ಪರಿಚಯ ರೀ ಅವ್ರು ಹೇಳಿದ್ರ ನಿಮ ಕಂಪ್ನಿಗೆ ರೆಫರ್ ಮಾಡಿದ್ದೀರಿ ಅಂತ ಹೇಳಿದ್ದೆ ನಾನು ಅವ ಅದಕ್ಕೆ ಕಿ ಮೇಡಮ್ ನನ್ಗ್ ಹಚ್ಚಿದ್ಾ ಮೊನ್ನೆ ಮಾತಾಡಿದಲ್ಲಾ
ನನಗ ಹಚ್ಚಿಲ್ಲಕ್ಕಿ ಮೇಡಮ್ಮ
ನಂಬರ್ಲ್ಲಿ ಮಾತಾಡಿದ್ದಲ್ಲ
ಹಾ ಮಾತಾಡಿದ್ದ
ಚಲ ಕಣಗರಿ ನೋಡ್ರಿ ಪರಿಚಯ ಇದ್ದವ ಎಿದ್ದ್ರಿ ಅಂತಂದ ಇದ್ದೆ ಮತ್ತತ್ ಹಚ್ಚಿದ್ಲಕ್ಕ
ಹಾ, ನಿಮ್ಮ ಮಾಮರ ಅಲ್ಲಿ ಎ, ಏನಾ ಎ, ಡಬಲ್, ಇ
ಏ, ಎಡ ಬಿ ಎಂ, ಏನು ಗೌರ್ಮೆಂಟ್ ನೌಕರಿ ಐತಿಎನ್ ನಮ್ಮ ಮಾವುಗ.
ಮತ್ತ ಯಾವದಐತೆ. -
ಪ್ರೈವೇಟ್ಲ್ಲಿ ಶಿಲ್ಪ ಕನ್ಸ್ಟ್ರಕ್ಟ್- ಶಿಕ್ಷಣ ಅಂತ ಎಂತ ಅಲ್ಲಿ ಒಕ್ಕರ್ ಅವರು ಕಂಪ್ನಿ. -
ಗೋರ್ಮೆಂಟ್ಅಂದಲ ಮಾರಯ.
ಪ್ರಾಡಕ್ಟ್ ಮ್ಯಾನೇಜರ್ ಅವ ಮಾರಯ ಅವರು. ಗೋರ್ಮೆಂಟ್ ಏನು ಗೌರ್ಮೆಂಟ್ ಮುಂದ ಅವರು ತುಣ್ಣಿಗಚ್ಚ ಅಷ್ಟಟ್ ಈಗ ಅಲೆ ಮಾಡ್ಕೊ ಬುಟ್ಟನಿಗವ.
ಏಟಐ್ತ್ ತಿಂಗಳ.
ತಿಂಗಳ ಒಂದು ಮೂವತ್ತೇನ ಇತ್ತು. ಅವ ಕಿದೆ
ಮ್ಯನೆೇಜರ್., ನಾ... ಮತ್ತ್ ಅವ್ನ್ ಕಂಪ್ನಿಯಾಗ ತೋಗಳೋಲ್ಲ ನ, -
ಅವನ್ ಕಂಪ್ನಿಯಾಗ ತೋಬೋದು. ಅದ ಇಲ್ಲಿ ಏನೊಂದ್ ಮೂರ್ ತಿಂಗಳಿದು ಐಚಲ್ಲಾ ಈಗ ಅದಕ್ ವಲ್ಯನತಾನ ಒಂದ್ ಬ್ಯಾಡ ಅನಾತನವ.
ಹ್ಮ್, ನಮ್ಮನ ನಮ್ಮನಾರ ಅದು- ಕಂಪ್ನಿಯನಚಲೋಐತ ನಮ್ಮ ಶಿವಿಲ್ ದರ್ದ ಇಲ್ಲ ಅದ
ಹೇ, ಸಿವಿಲ್ ದೋರ್ದ ಅಲ್ಲ ಸಿವಿಲ್, - ಗ ಏಳ್ ಮಾಡಿಸಿದ್ ಕಂಪ್ನಿ ಅದು.
ಹಾ,,
ಸಿವಿಲ್ ದೋರ್ದನ್ ಕೇಳ್ತಿ ಅಲ್ಲನೀನ.
ಯಾವ ಶಿಲ್ಪ, -
ಶಿಲ್ಪಾ ಕನ್ಸ್ಟ್ರಕ್ಷನ್, -
ಶಿಲ್ಪ ಕನ್ಸಟ್ರಕ್ಷನ್ ಹಾ ಕಳ ತಡಿ ನೋಡಮ್ಮ.
ಕೇಳುವ ಬಸು ಕೇಳೋ,,
ಅ ಅಲ್ಲಲ್ಲ ಅ್ದಳ ಪ್ಪ ಆ ಬಟ್ಟೆ ಒರ್ಸ್ಕೊಂಡ್ ನಡಿತಲ್ ಮನಿಗಿ
ಹ್ಮ್, ಬಸ್ ಏನು ಮಾರಾಯ ಅವ ಐಯ್ತಿಪ್ಪ ನಿಂದ.
ಶಿಲ್ಪ ಕಂಸ್ಟ್ರಕ್ಷನ್ ಕೇಳಕಬೇಕ ನೋಡ.
ಕೇಳೋ ಮಾರಾಯ್ ಕೇಳಾರ ಕೇಳೋ...
ನೀಮ ಮಾಮನ ಕಂಪ್ನಿಗ ಎಟ್ ಕೊಡ್ತವಿ- ತರಂತ್.
ಏನ್ ಕೊಡ್ತಾರಪ್ಪ ಅವ ಏನು ಹೇಳಿಲ್ಲನನಗ. ಒ್ ಗಮ್ಮನಿ ದೃಸಲ್ಲಿ ಸುಮನೆ ದುಡ್ಸ ಕೋಳಕಬರಲಲೇಬಸ ಹಂಗ.
ಹಂಗಾ,
ಅವ ದುಡ್ಸೋಳಕ್ ಬರಲ್ಲನ್ನಂದನ.
ಯಾಕ್ ಬರಂಗ.
ವಸ್ ಫುಲ್ ಇದ್ರ ಈ ಲೆವೆಲ್ದಾಗ ಇರ್ತಾನ ನಾವು ಈಗ ಬಂದಿರ್ತೀವಿ. ಏ ಬಾ ಹೋಗು ತಗೋ ಅದ ಮಾಡ ಇದನ್ ಮಾಡ, - ಹ ಹಂಗ್ ರುಬ್ಬಕ್ ಬರಾಂಗಿಲ್ಲ.
ಅಲ್ಲ ರುಬ್ಬಕ್ ಬರಂಗಿಲ್ಲ ಬಿಡು ಆದ್ರ ಬಟ್ ಏನ ಅವ ಮುಖ್ಯತ ನೀನ್ನೆ ನಾಲಿಗೆ ಅವ್ನ ಕಡೆನ ಆಗ್ತಾರಾನ.
ಅವನ್ ಕಡೆನ ಹಾಕ್ತಾರ ಅಂದ್ರ ಏನ್ ಅದೇಏನ್ ಬರತ್ ಬಿಡ ಬೇರೆ ಬೇರೆ ಕಡೆ ಪ್ರೊಜೆಕ್ಟ್ ನಡೆದಿರ್ತಾವು.
ಹಾ ಮತ್ತ
ಈಗ ಇದೈತಲ್ಲಿ ಎಪ್ಪ ಅದ್ರು ಸಂಬಂಧ ಮತ್ ಎಂತರ್ ಕರ್ಸಿದ್ರಿ ಸರ ಹೋಗ್ ಬಿಟ್ಟನ್ರಿ ಹುಡುಗ್ರಿ ಹಿ ಹಿ ಈಗ ಕೇವನ್ ಕಿವನಾದ ಏನರ ಒಂದ್ ಲಪಡ ಮಾಡಿ ಬಂದ್ಬಡದು ಬಿಟ್ಟ ಕಳಸ್
ಹ್ಮ್ ಬಂದ್ ನಮ್ಮ ನಮ್ಮನ್ನ ಸಿಗಾಕ್ಹಾಸ್ ಬಂದ್ ಬಿಡ್ಬೇಕಂತ ನಿನ್ ಪ್ಲಾನ್ ಐ
ಯಾ ಕೋ ಮರೆ ನೀ ಇಬ್ರಿದ್ರ ಇಲ್ಲಲ್ಲಿ ನೀವು ಮತ್ತ್ ನೀ ಫೋನ್ ಕಟ್ ಮಾಡಸಬಂದ ನಾ ಬಿಟ್ಟ ಬಿಟ್ಟ ನಿನ್ನ.
ಮ ಏನ್ ಮಾಡ್ತಪ್ಪಾ ಅಲ್ಲಿ ಕಿರಣ ಅಂತ ಅದನ್ನ ನಮ್ಗ.
ಕಿರಣ್ ಅಂತ ಇದಿದ್ರು ಮತ್ ತ್ ಏನು ಬತಾವ್ ಪಾಪ್ ಹೋದವ ಅವ ಹೂ ಅಂದ್ ಲಾಸ್ಟಿಕ್ ಕೈ ಕೊಟ್ಟ ಅವನು ಮತ್ತ. ಮೂವರ್ ಆಗಿದ್ವು ಅಂದ್ರ್ ಇಟೋತ್ತಿಗ್ ಅಲ್ ಇರ್ತಿದ್ರಿ ನೋಡು ಬಸ್ ಸೊ ಪಿಕ್ಸ್ ಅಲ್ಲಿ ಇರ್ತಿದೀವಿ.
ಮೂವರ್ ಆರ್ ಪಿಕ್ಸ್ ಇಟ್ಟತ್ತಿಗ್ ಜಾಯ್ನ್ ಆಗಿ
ಜಾಯ್ನ್ ಆಗ್ ನೀ ಬೇಕಾರ್ ಒಳ್ಳೆ ಹಳ್ಳೇ ಬುಕ್ ಬರ್ತಿದ್ ನಿನಿಗ.
ಹಾಳೆ ಮಾತಾತಿರ್ತದ.
ಹಳೆ ಮಾತಕ್ಕಿತ್ತು ಮತ್ತ ಈಗೆಲ್ಲಾ ಏನ್ ಮಾಡ್ತಿ ಹೇಳ.
ಎಲ್ಲಾ ಕಿರಣನೇ ಕೈ ಕೊಟ್ಟ.
ಯೇ ಅವ್ನ್ ದು ಪಾಪ ಏನು ಮಾಡಾಕ್ ಬರಲ್ಲ ಅವಂದ್ ಹೆಂಗ್ ಅಂತಾರ್ ಹಂಗ. ಲಾಸ್ಟ್ ಮೂಮೆಂಟ್ ಗ್ ಒಲ್ಲೆ ಅಂದಪ್ಪ ಅವನು.
ಹ್ಮ್ ಮೊದ್ಲ ನಾವ್ ಅಲ್ಲಂದ್ರ ಏನಾರರು ನಡೀತಿತ್ತು.
ಅದ್ಕ ಅಲ್ ಸುಮ್ಮ ಅದೇ ಮತ್ ನಾ ಬಿಟ್ಟು ಬಂದ್ರ ನೀ ಒಬ್ನ ಅಲ್ಲಿ ಏನ್ ಮಾಡ್ತ ಅನಕ್ಕ. ಹ್ಮ್ ಮತ್ತ.
ಆ ಕಟ್ರಿಪ್ಯ್ ಬಿಡಂಬಾ ಎಂಡಮೇ.
ಹಡೊ ಬಸ್
ಯ ಅದ ಬಾಲ್ಯೆ ಬೆ ಹಿಂಗ್ಯಾಕ್ ಕ್ ಮಾಡ್ತಿನ್ಲೇ ಬೆ.
ಊ ಆ ಹೇ ಅಸ್ ಕರ್ಸ್ ನೋಡ್ಕೊಂಬುಡು ಬರ್ತ್ನ. ಕರ್ಸ್ ನೋಡ್ಕೊ ಬರ್ತಿವಿ
ಏ ಅಲ್ಲಿ ಇವವೆ ಮಾಡಣಂಬಾ ಏನಾರ ಗದ್ಲೆ ಬಸಂಬಾ ಇವವೆ ಮಾತಾಡಿ ಏ ಸಾವಿರ ಹದಿನೈದ್ನೂರು ರೂಪಾಯ್ ಬಂತ ಮತ್ ಒಂದ್ ಕಡೆ ಕತ್ತಲ್ಲ ಹನ್ನೆರಡ್ನೂರ್ಂಗ ಕುಂತಂದ್ರ
ಈಗ್ ಬರ್ಲಿ ಬರ್ಲೀಗವು
ಬರ್ತಾವ ಒಂದ್ ಸ್ವಲ್ಪ ಬಾ ಮತ್ ಅದ್ ಕಾ
ಹೊರ್ಡ್ಲಿಲ್ಲೇ ಬರ್ಲಿಲ್ಲೇ ಬರ್ತೀನಿ
ಆಕಾರ
ಹ ಇಲ್ಲಿಷ ಏನೇನ್ ಮಾತಾಡ್ ತ ಅಪ್ಪ
ಹಾ
ಬಷ್ಯ್ ಪುಲ್ ಊರ ದೊಡ್ಡ ಹವ ಇರ್ಬೇಕಕ್ಂದಲ್ಲಿ ಈಗ ಹುಡುಗಿಯರಿಂದ ಎಲ್ಲಾ ಹುಡುಗಿಯರ ನಿಂದಿಂದಾನ ಬಿದ್ದಿರ್ತಾರೆ ಈಗ
ಬಸಡಕ್ಕೆ
ಹ ಮತ್ತೆ
ಹ
ಹ್ಮ ಮತ್ತೆ ಆಂಟಿದ್ದರ ಮತ್ತ ತ್ತ
ಬೋಸುಡಿಕೆ ಹಂಗ್ಲೆ ಬಾಲೆ ಸುಮ್ಮ್ ಇನ ಲೇಟ್ ಐತೆ ತಂಗಿದ್ರು ಒಂಬಾ
ಸು ನಾಯ್ಗಾಸ್ತಿನ್ ತಡಿ ಅಲ್ ಟೈಮ್ ಆತು
ಹಚಲ ಆ ಒಳ್ಳಿ
ಹಾ ಕಟ್ ಮಾಡಿ ನಾ ಹಸ್ತನ ತಳ್ಳಿ ಒಳ್ಳಿ
ಪಳನ ಹತ ತ ಹಾಚ್
ಹಾ